ಊಟಾಯತಾ
ಆಯ್ತು ನಿಮ್ದು
ನಂದನ್ ಆಯ್ತ್ ನೋಡ
ಹಾ, ಏನ್ ಮಾಡದಿ-
ನಾನ ಸಾಂಬಾರು ಮಾಡನಿ ಏನ್ ಮಾಡಕತಿ.
ಅದ ಏನೆಲ್ಲ ಸುಮ್ಮ ಮಲಳ್ಕೊಂಡಿದ್ದೆ.,
ಹೌದಾ, ಓದ್ವ ಓಕೆನ
ಹಾ, ಓದಬುಕ್ಕ ನಾ, ನಾಳೆಗ್ ಓದ ಇಗೇನ್ ಓದಲ್ಲ. -
ಹೌದಾ, ಏನ್ ಊಟ ಮಾಡಿದೆ, -
ಹ
ಏನ್ ಊಟ ಮಾಡಿದಿ, -
ಊಟ ಅಗಳೆಚಿಕನ್ ಮಾಡದವಿ ಮತ್ತು ಮನಿಗ ಬಂದ ಅನ್ನ ಮೊಸರ ದ ಉಂಡೆ. -
ಹೌದಾನು.
ಹಾ, ಏನು
ನಾ ನೋಡಪ್ಪಾ ಇವಾಗ
ಏನ್ ಮಾಡಿದಿ. -
ನಾನ ಸ್ಲ್ ತತ್ತಿ ಅದು ಅನ್ನ, ಸಾಂಬಾರು, ರೊಟ್ಟಿ ಉಂಡಿನಿ. -
ಹಾ,, ಹೌದಾ,
ಹಾ,,
ಏನ ಓದಕತ್ತಿ,
ಬಯಾಲಜಿ ನೋಟಸ್ ಬರಕತಿದ್ದ.
ಹೌದಾ, ನೋಡ್ಸಬರತೇನ.
ಹ್ಮ, ಬರಿತೀನಿ-
ಬರಿತಾ
ನೀ ಬರ್ತಾ ಇಲ್ಲ.
ಹಾ, ನಮ್ ಬರಿ ಪಪ್ಪಾ ನಾವು ಷ್ಟಿಕ್ಕಾನ,.
ಹೌದು, ಬಸ್ ಷ್ಟ್ರಿಕಾದಾನ ಜಗ ಷ್ಟ್ರಿಕ್ ಕಾದಾಯ. ಲಾಸಚ್ಚೋಲ್ಲ ಎಡಿ ಮತ್ತೆಅವೆಲ್ಲ.
ಆ,,
ಕ್ಲಾಸ್ ಛಲೋ ನಡತಾವಲ್., -ಪ್ಪಾಯ,
ಕ್ಲಾಸ ಎಲ್ಲಾಸ ನಡಿತವ‌ ನಿಮ್ಮದು.
ನಂಬುವು ಚೊಲೋ ನಡತಾವ್ ನೋಡ, -
ಹಾ, ಹೌದಾ.
ಎಷ್ಟು ಪ್ರಿಯಡ್ ನಡೀತವ ಒಂದು ದಿನ, - ಓಕೆ
ಆ,,
ಎಸ್
ಎಂಟು ಪ್ರೈಡ್ ನಡಿತಾವ, ಪಷ್ಟಿಗೆಏಳ್, ಎಂಟು
ಎಕ್ಸ್ಟ್ರಾ ಕ್ಲಾಸ್ ತಗೊತರ ಇಲ್ಲ.
ಎಕ್ಷ್ಟಾಕ್ಲಾಸ್ ತಗೋಲ್ಲ ಮುಂದ ತೋತಾರ ಆಗಷ್ಟ ಮ್ಯಾಗ. -
ಹ್ಮ, ಹ್ಮ್,, ಮತ್ತು ಏನ ಕ್ವಷನ್ಹೇಳುತ್ತಾರೇನಬಹಳ.
ಹೂ ಪ್ರಶ್ನೆ ಹೇಳುತ್ತಾರೆ ಪಿಕ್ಸ್ ಪ್ರಶ್ನೆ ಹೇಳುತ್ತಾರೆ ತರಬೇತಿ
ಹೌದಣ್ಣ ಮತ್ತೆ ಟಾಪರ್ ನೀನಪ್ಪ ನಂಬಲ್ಲಿ ಇಂಪೋರ್ಟೆಡ್ ಇದ್ದು ಹಾಕ್
ಹಾತರ ಇಂಪಾರ್ಟೆಂಟ್
ಹ್ಮ್
ಹಾ
ಐತ್ತು ಮುಂದನ್ ವರ್ಷ ನೀನೆ ಫ್ರೈಡೇ ಆರ ಆರ್
ಅರೆೇ
ಹ್ಮ ಆರನೆೆ ಇರ್ತವ
ಒಂದು ಪ್ರೈಡ್ ಎಷ್ಟು ಎಷ್ಟು
ಒಂದೊಂದು ಪ್ರೈಡ್ ಒಂದು ತಾಸು
ಹೌದಾ
ಹ್ಮ್
ಹ
ಇಷ್ಕ್ ಸ್ಟಾರ್ಟ್ ಆತ ಕಾಲೇಜ್
ಹೌದು ಮುಂಜಾನೆ ಎಂಟುುವರಿ
ಹೌದಾನ
ನಿಮ್ಮದು
ನಮ್ದ್ ಹತ್ತಕ್ ಸ್ಟಾರ್ಟ್ ಆಗ್ತದೆ
ಹೌದ
ಹೌದಾನೆ ನಮ್ದು
ಆ
ಎರಡು ಗಂಟೆ ಎರಡು ಗಂಟೆ
ಹೌದ
ಹಾ ಮತ್ತೆ ಎಲ್ಲ ಆರಾಮ ಇರಲ್ಲ
ಹಾ ಆರಾಮ ನೀವು
ನಾವನ್ ಅರಾಮೇವ ನೋಡಪ್ಪ
ಹ ಹೊಲಕ್ಕಯ್ದೇನೆ
ಹ ಹೊಲ್ಕೋ ಇದ್ದೇ ಮುಂಚೇಲಿ ಸ್ವಲ್ಪ ಬೀಜ ಹೊರದತ್ತು ಊರು ಬನ್ನಿ ನೀವ ಹೋಗಿದ್ದ್ಯಾ
ಹಾ ನಾ ಹೊಗಿದ್ದೆ ಎತ್ತು ಎತ್ತು ಇಂತ ಹೊ ತಗೊಂಡೋಗಿದ್ದೆ
ಹೌದಾನೆ
ಮ ತುಮ್ಮಷಣ್ಣಬಂದ
ಎಮ ಎ ಅವಲ್ಲ ಎಮ ಎ
ಹಾ ಎಮ್ಮೆ ಆಕಳ ಎಲ್ಲ ಸ ನಬೇಡಿ
ಹೌದ
ಹ್ಮ
ಗಾಡಿ ಅವಲ್ಲ ಗಾಡಿ
ಗಾಡಿ ಒಂದ್ ಅವ ನಾಕವಾ ಆಕ ಐದ
ಹೌದಾ ಸೌಕ ರಪ್ಪಂಗಾರ
ಏನಲ್ಲಪ್ಪಪನ್ನ ಮಾಟ ಗೌರ್ಮೆಂಟ್ ಕಾಲೇಜಿಗೆ ಹೆಚ್ಚಿನಿ ಕಾಲೇಜ್ ಅಲ್ಲ ಹಾಸ್ಟ್ರಲಿಗೆ
ಹ್ಮ್
ಅಚೀನಿ ಆಯ್ತ್
ಊಟದೆಲ್ಲ ಚೊಲೋ ಕೊಡ್ತಾರಲ್ಲ.
ಹಾ ಕೊಡ್ತಾರಾ.
ಏನ್ ಕೊಟ್ರ ಇವತ್ ಊಟ.
ರೊಟ್ಟಿ ಪಲ್ಯ ಅನ್ನ ಸಾರು ಕೊಟ್ಟರು.
ಚಲೋ ಕೊಡ್ತರ್ತ
ಹಾ ಚಲೋ ಕೊಡ್ತಾರ ಇಡ್ಲಿ ಇವತ್ ಸಂಡೆ ಅಲ್ಲ ಮುಂಜೆಲಿ ಇಡ್ಲಿ.
ಹೌದಾ ಮ ಮಧ್ಯಾಹ್ನಂಗ ಕೊಟ್ರ.
ಮಧ್ಯಾಹ್ನ ಚಪ್ಪಾತಿ ಪಲ್ಯ ಸಾರು ಅವ್ ಕೊಟ್ಟರ
ಪಡ್ತೋಗ
ಹಾ
ನಮ್ಗ ಏನಲ್ವಾ ನಾವು ಮನೆಗವಿ ಬರಿ ಅನ್ನಸರ್ ತಿಂದ್ ತಿಂದ್ ಸಾಕಾಯದ.
ಹೌದ ಜಂಕ್ ಫುಡ್ ಏನ್ ಮಾಡ ಜಂಕ್ ಫುಡ್ಡು.
ಜಂಕ್ ಫುಡ್ ನ ಬಾಳತನಕಯತ್ನ ಇವಾಗ.
ಹೌದೇ ಬಾದಾಮಿ ಗೋಡಂಬಿ ಎಂತ ತಿನ್ಬೇಕಂತ ಮಾಡಿ ಮುಂಜೆ.
ಪ್ರೋಟನ್ ಬರ್ಕು.
ಹೌದೌದು ವ್ಯಾಯಾಮ ಮಾಡ ಬೇಕ್ ಮುಂಜೇದ್ದು .
ಯೋಗ ಡೇ ಅವಲ್ಲ
ಹೌದು ಇವತ್ತ ಹೊಗಡೆ ಆಚಾರ್ಯ ಆಚರಣೆ ಮಾಡಿದವು ನೋ
ಹ
ಹೌದಾನ
ಯಾಕ ಯೋಗ ಮಾಡ್ಸಾರ ಎರಡ್ ತಾಸ್
ಹೌದಾ ನರೇಂದ್ರ ಮೋದಿ ಬಿ ಮಾಡಿದ್ರ
ಆ ನರೇಂದ್ರ ಮೋದಿ ಬಂದಿದ್ದ ಇಲ್ಲಿಗೆ
ಬರೆ ಬಿಡಪ್ಪ ಫೇಮಸ್
ಹ್ಮ ಕಾಲಜ್ದಾಗ ಎಲ್ಲ ಆಶ್ರಮಕ್ಕೆ ಬಂದಿದ್ದ.
ಬಂದ ಹೇಳ ಕೊಟ್ಟ ಮಾಡಿದ್ವಿ.
ಬಾಳ ವಯಸ್ಸದ ಅಂದ್ರ ಭ ಭಾರಿ ಮಾಡ್ತಾರ ಬಿಡ ಅವರು.
ಆ ಬ ಯೋಗ ಮಾಡ್ಬೇಕು ಆರೋಗ್ಯ ಕರೆಕ್ಟ್ಬೇಕು.
ಯೋಗ ಮಾಡಬೇಕ ಪಾಠ ಹೇಳ್ದ ಹಂಗೆ ತಗೊಂಡ್ಬಿಡ್ತದೆ.
ಹಾ ಹ
ಯೋಗ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚಾಗ್ತದೆ.
ಆ ಮನಸ್ಸಿನ ಏಕ್ ಏಕಾಗ್ರತೆ ಎಚ್ಚಾತದೆ
ಹೂ
ಹೂ
ಮತ್ತೆ ಹೆಂಗ್ ನಡಿತದ ಸ್ಟಡಿ
ಹಾ
ಸ್ಟೇಡಿಯದ್ ಹೆಂಗ್ ನಡಿತದೆ
ಅದ್ ಇಂಗೆ ನಡೆದ ಕೆಮಿಸ್ಟ್ರಿ ತಿಳಿತ ದಿಲ್
ತಿಳತದ್ ಆಯ್ಟೆ
ಹಾ ಬಯೋಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು.
ನೀನೀಗ್ ನೀನಗ್ ತಿಳಿತದ?
ಹಾ ನಮಗ್ ತಿಳಿತದ
ಟಾಪರ್ ಯಾರಪ್ಪ ಅಂಗಾರೆ
ಎಲ್ಲಪ್ಪಾ.
ಊಟದ್ ಚಂದ್ ಮಾಡ್ರಿ
ಹಾ ಹ ಪ್ರಾಸ್ಗೋಗಿದ್ಯಾ?
ಪ್ರವಾಸಕ್ ಹೋಗಿದ್ದೆ
ಎಲ್ಲಿ
ಬಾಳ್ ದೂರ್ ಹೋಗಿದ್ವಿ ಅಮೇರಿಕಾ, ಲಂಡನು
ಅವ್ವಾ
ಇದೆ ಏಶ್ಯ ಕಂಡಕ್ ಹೋಗಿದ್ವಿ ಹು
ನಾನ್ ಹೋಬೇಕ ಹೋಗಿದ್ದಿ
ಎಲ್ಲೆಲ್ಲಿಗ್ ಹೋಗಿದ್ರಿ ನೀವು
ನಾವ್ ಬ್ಯಾರೆ ಗ್ರಹಗಳ್ಗ್ ಹೋಗಿದ್ವಿ ಭೂಮಿ ಬುಟ್ಟು
ಓ ಓ ಬಾ ಬಾಳ ದೂರ್ ನಿಮ್ದೆಲ್ಲ ವಜ್ಜಾತ್ತು
ಮಂಗಳ, ಶುಕ್ರ, ಶನಿ
ಅವ್ ಅವ್ವ್ ಹಾ
ನೀ ಭೂಮಿ ಎಲ್ಲಕ್ಕೂ ಎಲ್ಲ ಹೋಗ್ ಬಂದ್ವಿ ತಿರ್ಗಾಡ್ಕಂಡು ಒಂದ್ ವರ್ಷ ಆಗದ್ ಹೋಗಿ ಬರೋಟ್ಟಗೆ.
ಮತ್ ಹೋಗ್ಬಕ್ ಕ್ಯಾನು.
ಇಲ್ಲ ಮುಂದಿನ್ ವರ್ಸ ಓಬಕು
ಹ್ಮ್ ಹ್ಮ್ ನಾವ್ ಮತ್ ಹೋಗ್ತಿವ್
ಹೌದಾ
ಹ್ಮ್ ಪ್ರಿನ್ಸಿಪಲ್ ಅಲ್ಲಾ ಚಲೋ ನಡದದ ನೋಡ್. ಹತ್ತ ಎಕರೆ ಅದ ಹತ್ತಿ ಹಚ್ಚಿ ಬಿಟ್ಟಿವಿ ಅಕಡಿ ಎಲ್ಲಟ್ಟ ಹ್ಮ್ ಅದ್ಕೆ. ಎಕ್ರೆ ಅವ ಹತ್ತಿ ಹಚ್ಚಿವಿ ಮಳಿನ ಬರವಲ್.
ಮಳಿ ಬಂದ್ರ ಚಲೋ ಆತದ್.
ಹ್ಮ ಮಳೆ ಬಂದ್ರ ಚಂದ ನಡ್ತದ ಸ್ವಲ್ಪ ದೊಡ್ಡು ಆಗಿ ಬಿಡ್
ಹ್ಮ ಜಲ್ದಿ ಬಾಯಂಗಿ ಬುಡುಸಿ. ಛೆ ಮಾರಿ ಬುಡೊದು ಅಷ್ಟೇ.
ಮಾರಿ ಬುಡ ಮತ್ತೆ ತೋಗ್ಯರ್ಯಗ ಹುಡ್ ಮತ್ತ ಸುರಪನ್ ಗೀರಪ್ಪನ ಹಾಕಿ ಬುಡ್ತೀವಿ ಅಕಡಿ ನೀವ ಹೆಂಗ ಮಾಡ್ತೀರಿ.
ಹತ್ತಿ ಬೀಜ ಉರಿನಿ ಮಳಿ ಬರವಲದ.
ಮಳೆನೇ ಬರವಲ್ಲದ.
ಹಾ
ವೆದರ್ ಚೆಕ್ ಮಾಡ್ಬೇಕ್ ನೀ ಹಂಗೆ.
ವೇದರ್ ಏನ ಬರವಲದ ಸುಮ್ಮ್ ತೋರ್ಸವಲ್ದ ಅದು ಅವಾಗ್.
ಅಂದ್ ಬೋರಲ್ ಹಾಕ್ಸಬೇಕ್ ಸುಮ್ಮ ಇಲ್ಲಾ ಅಂದ್ರೆ.
ಕ್ಕ ನಾ ನೋಡಬೇಕ್ ಮುಂದ.
ಹೌದಾ.
ಮನಿ ಎಷ್ಟ ಅಂತಸ್ ಆದ್.
ಮನಿ ಒಂದ ಐದ್ ಅಂತಸ್ ಅದ್ ನೋಡ್.
ಹೌದಾ
ಹ್ಮ್ ನಿಂಬದ.
ನಮ್ದ ಒಂದೆ ನಮ್ದ ಒಂದೆ ಅಂತಸ್ತ ಆದ ಪಾ ಇನ್ನೊಂದ ಅಂತಸ್. ಮ್ಯಾಗ ಕಟ್ಸಾತೈತಿ ಈಗ. ಹಾ ಈದೆ ಕಡ್ಸತ್ ಕಡ್ಸಾಕತಿವಿ ಅರ್ದಕ್ಕೇನೋ ಫಸ್ಟ್ ತೊಗೊಂಡ ಬುಟ್ಟಿವಿ.
ಅಂಗಡಿ ಗಿಂಗಡಿ ಆವ್ ಇಲ್ಲ ನಿಂಬು.
ಅಂಗಡಿ ಅವು ಏನಿಲ್ಲ ನಿಮ್ಮು.
ನಮ್ಮೂನು ಇಲ್ಲಪ್ಪಾ.
ಆ
ನಮ್ಮೂನು ಇಲ್ಲ ನೋಡ್ ಅಂಗಡಿಗೋಳ.
ಹೌದಾ. ಆ
ಕಟ್ಟಸಬೋಕ್ ಅಂತ್ ಮಾಡಿವಿ.
ಹಾ
ರಕ್ಕಿಲ್ಲ ಬಿಟ್ಟಿವು ಕಟ್.
ಹಾ ಹೌದಾ. ಆ ಕೆಮಿಸ್ಟ್ರ ಫೋಟೋ ಹೊಡದಕ್ ನನಗ ನೋಟ್ಸ್.
ಅವು ಆಗ್ತೇನೀ ಹಂಗೇ ನೀವ್ ಫಿಸಿಕ್ಸ್ ಮ್ಯಾಥ್ಸ್ ಹಾಕ ನನಗೆ
ಹಾ ಹಾಕ್ತಾ ಹಾಕ್ತೀನಿ ನಾವು
ಬಯೋಲಜಿ ಬೇರ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ ಅದ್ರಾಗೆ ಪಾಸ್ ಆಯ್ತಿನಿ.
ಹೌದಾ ಡ್ರಾಯಿಂಗ ನಗ ಪಾಸ ಆಯತಿ ಅಲಾ
ಹ್ಮ ಒಂದ ಹತ್ತು ಇಪ್ಪತ್ತು ಸಲ ಮಾಡೋವನೇ
ಹಾ ಅವು ಮೇಲ್ರ ಪ್ರಾಡಕ್ಟ್ ಪೇಮೆಂಕ್ಟ್ ಪರ್ಮನೆಂಟ್ ಫಿಕ್ಸ್ ಮಾಡೋ ಎರಡರಲ್ಲಿ ಒಂದು
ಹ ಅವ ಇಪ್ಪತ್ ಇಪ್ಪತ್ ಸಲ ಹೇಳಿಸ್ ಬಿಡವು
ಎರಡ್ರದಾಗ ಒಂದು ಫಿಕ್ಸ್ ಇದ್ದೇ ಇರ್ತದ ನೂರಕ್ಕೆ ಹೆರಡುನೂರ್
ಹೌದ ನಮ್ ಸರ್ದು ಒಬ್ಬವ ಒಂದ್ ಚಿತ್ರ ಹದಿನೈದು ಐದು ಐದು ಸಲ ಎಳ್ಸ್ಕೊಂಬ ಕೊಟ್ಟಿದ್ದ.
ಹಾ ಹ
ಐದು ಚಿತ್ರದದು ಇಪ್ಪತ್ತೈದು ಸಾಲ್ ಹೇಳುಸ್ಕೊಂಡು ಹೋಗಿದ್ವಿ.
ಹಾ ಹ
ಬಾಯ ಗುಡ್ ಅಂದ
ಹವಾವ ಹಾ ಮತ್ತೇನ್. ಮತ್ತ
ಮತ್ತೆ ಎಲ್ಲಪ್ಪ ಅರಾಮ್ಯರಲ್ಲ ಎಲ್ಲಾ.
ಹಾ ಅದದೇ
ಹ್ಮ್ ಹ್ಮ್
ಏನ್ ಮಾಡಕ್ಕೆ
ಏನಿಲ್ಲ ಓದಕ್ಯ್ತಿನ್ ನೋಡು
ಹಬಾ ನಾನಾ ಸುಮ್ನಾ ನೋಕನ್ ಕೊಯಿದ್ದಿದ್ದೆ
ಆಯ್ತಾಯ್ತಾ ನಂದ ಸ್ವಲ್ಪ ಕೆಲ್ಸ ಇದೆ
ಏನ ದಿವ್ಸ
ಸ್ವಲ್ಪ ಕೆಲ್ಸ ಆಯ್ತ
ಆಯ್ತಾಯತರ್ತಾ
ಹಾ